ಸಾಫ್
ಎ
ಹಲೋ
ಕೆಳಮ್ಮ ಕೇಳ್ತ ಇಲ್ವಾ
ಹೂ ಕೇಳುತ್ತೆ ಕೇಳುತ್ತೆ ಹೇಳಿ
ಎ ಆಯ್ತಾ
ಹ ಹಲೋ
ಹಲೋ
ಕೇಳ್ಸುತ್ತೆ ಹೇಳಣ್ಣ
ಬಳೆ
ಹ
ಹಲೋ ಊಟ ಮಾಡಂತ
ಹೇಳಮ್ಮ
ಊಟ ಮಾಡ್ದ ಏನ್ ರಿ ಹೂ
ಊಟ ಮಾಡಿಲ್ಲ ಮಾಡ್ಬೇಕು ಮಾಡ್ಬೇಕು ಇವಾಗ ತರ ಹೋಗ್ತಾ ಇದೀವಿ ಯಾವ್ ತರ ಬೇಕು ನಿಂಗ್ ಚೈತ್ರಿ
ಕಡ ಚನ್ನಾಗಿ ಹ
ಚೈತ್ರಲ್ಲೂ ಚೆನ್ನಾಗಿರದ
ಹೌದು ಮತ್ತೆ ಹಲೋ
ಹಲೋ
ಕನ್ಯಕ ಸ್ಕೂಟಿ
ಏನ ಅಮ್ಮ
ಹಾ
ಕಲ್ಸಲ್ಲ ಅಕಡ
ಹ
ಅಯ್ಯಯ್ಯೋ ಅದ ಏನು ಮಾತಾಡ್ತೀಯಪ್ಪ
ಸಿಗ್ತಿಲ್ವಾ
ಸ್ವಲ್ಪನೂ ಕೇಳ್ತಾ ಇಲ್ಲ
ಹ ಅದು ಏನ್
ಹೂ
ಹೂ ಹಲೋ ಕೇಳ್ತಾ ಇಲ್ವಾ ಆಫ ಅಲ್ಲಿಂದ
ಇಲ್ಲಿ ಚಿಗ್ದ ಅಲ್ವಾ ಅಂಗಡಿ ಇಲ್ಲ
ವಏ ಮುಂದೆ ಆಗ್ತಾರೆ ತರಲಿಂದೆ ವಿಷ್ಣು ಎಳ ಬನವ ಚ ಅಥ
ಅದೇನಲ್ಲಿ
ನೇನು ನಿದೆ
ಹ್ಮ್
ಬಿಡಿ ಅಂತ ಏನ ಹೇಳುತ್ತ
ಎ ಹ್ಮ ಬ
ಹ್ಮ್
ಎಂದ
ಕೆದಿ ಅಂತ ಬರ ಹೇತಾ ಅ
ಯಾರ
ಅದೇ ಅದ ಡ್ಯಾಡಿಯ
ಅಂಗನೇ ಇ ಹ ಇದೇ ಹೇಗೆ ಎ
ಏನ್ ಅಷ್ಟ ಸೌಂಡು
ಪಾಪು ಪಾಪು ಪಾಪು
ಸರ್ಕ ಸರ್ಕ ಪಪ್ಪನ
ಏ ಗಾಲ
ಸ
ಊಟ ಆಯ್ತಾ
ಹಾ
ಊಟ ಆಯ್ತಾ
ಊಟ ಆಗಿಲ್ಲ ಮಾಡಬೇಕು
ಚಪ್ಲಿ ಚೆನ್ನಾಗಿದ ಅಕ್ಕಡ
ಹ್ಮ್
ಹ್ಮ ಚಪ್ಲಿ ಚೆನ್ನಾಗದ ತಕ್ಕಂದ
ತಗ ಚೆನ್ನಾಗಿದ್ರ
ಯಾವ್ ಕಲರ್ ತಕ್ಕಲ್ಲ
ಹ ಪಾಯಗತ ಕತ ಬ
ಹ
ಕಾಲ್ಗೆ ಯಾವ ಚೆನ್ನಾಗಿ ಕಾಣುತ್ತೆ ಅದು ತಗೋ
ಹ ಬಯ ಹ ಮುಕ ತಕ್ಕಡ ಮತ್ತದಿಲ್ಲ
ಹಾ ತಿನ ತಕಂ ಸರಿ
ಕಕಮ್ಮ ಚಬೇಕೇ
ಹ ಕಾಲಲ್ಲ ಚ
ಹ್ಮ್
ಕಾಲಾ ಲಾವಿ ತಕಂತ
ಚೇತ್ರಿ ತಗಬ ನಿಮ ಚೇತ್ಗ್ ಬಂದ್ರ ಅ ಇ ಎಲ್ಲ ಇ ಹೇ
ನಿತ್ರನೇ ಹುಡುಕಿಲ್ಲ ಇನವೇ
ನೋಡ್ದ ಈ ಕಡೆಯಲ್ಲಿ
ಹ
ನೋಡ್ತಾವಣಿ
ಉಗಾಡು ಅಲ್ಲೇ
ಹ್ಮ್ ಹುಡ್ಕಾಡು ಸುಮ್ಮನ ತಿರುಗು ನಾಯಿ ತಿರುಗಂಗು ಇದು ಸರಿ
ನನ್ಗೊಂಡು ನೀನು ಚಿನ್ನ
ಏನಕ್ಕೆ
ನಾನ ಬಗೆ ಚಿನ್ನ ಗೆಲೆಯಳ್ಳ
ಏನಗ್ ಚಿನ್ನಂತ ಹಯ್
ಹ್ಮ
ಹ ಇನ್ನೇನ್ಬೇಕೇಕು ನೀನ್ ಬೇರೆ ಏನ್ರು ಹೇಳು ಇದರು
ಏನ್ ಬೇಕು ಏನಿದ್ದ ನಡ
ಹ್ಮ್
ಏನಿದೆ ಹೇಳು ಅಂದೆ
ಹ ಹ್ಮ್
ಬ್ಯಾಗ್ ಇರ್ ನೋಡಕಂದ್ರೆ ಬ್ಯಾಗ್ ಚೆನ್ನಾಗರತ್ತಕ್ಕ
ಬ್ಯಾಗು
ಹ್ಮ್
ಹಲೋ
ಹಲೋ ಬಂಗನೋರು ತಾಕ ಅಂದಿ
ಯಾವಬ್ಯಾಗುಕಡ
ಯಾವ ನೋಡು ಯಾವ ಚೆನ್ನ ಇರ್ತದೆ ಅಂತ ಆಫೀಸ್ ಅಕೋ ಹೋಗೋದು ದೊಡ್ಡಲ್ವಾದು
ನಿನ್ಗೆ
ಹ್ಮ್
ಇಲ್ಲಿ ಚ ಚಛತ್ರಿಗಳ ಅವಾಗ ಮನೆ ಎಲ್ಲ ನಾನೂರು ಮುನ್ನೂರು
ಎನ್ನ
ಯಾವ್ದ್ ಬೇಕು ನೀಗ
ಏನು
ಎಲ್ಲ ಮುನ್ನೂರು ರೂಪಾಯಿ ಚಿತ್ರಗಳು
ನೋಡು ಚೆನ್ನಾಗಿದರು ತಕ್ಕ
ಮುನ್ನೂರು ರೂಪಾಯಿನ ತಕಲ್
ಮುನೂರು ರೂಪಾಯಿನ ಅಲ್ಲ ನೋಡಕ್ಂದ ಕೆಳಗಡೆ ಮುನ್ನೂ ರೂಪಾಯಿ ಅಲ್ಲ ಹಾಕೀರತರ ಆಫರ್ ಪ್ರೈಸ್ ಅಂತ ಪಕ್ ತಾಕಿರ್ತಾರ ನೋ ಎಲ್ಲ ಮುನ್ನೂರ ಖಾಲಿ ತಗಿದ್ದ ನೋಡು ಉರ್ಪನ್ ಮಾಡಿ ತಕಬೋದು ಅಂದ್ರೆ ತಕ ಇಲ್ಲ ಹೊರ್ಗಡೆಗೆ ಸಿಗುತ್ತ ಅನ್ನ ಹೋದ್ರೆ ಬ್ಯಾಡ
ಹ್ಮ್ ಈ ಅದೇನ ಕಸ್ ಕೊಡ್ಬೇಕ ಇಲ್ಲಿ ವಾರಗಡೆ ಮುಪ್ಪೈನಗರ ಸಿಗ್ತಾವ
ಅಕೋ ಸಿಗ್ತಾವ ಕಡಮೆ ಅಕಡ ನೂರ್ ನೂರ್ ಇಪ್ಪತ್ತು ನೂರ ಐವತ್ತಕ್ಕಲವ
ತಿಳ್ ಸಿಕ್ಕುದ್ದು ಮನೆ ಅಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಅಂದ್ರೆ ಬೇಡ
ಇದು ವಿಶಾಲ್ ಆನ್ ಬೀಟ್ಟ ಇಲ್ವಲ್ಲಿ
ಹ ತಲು ಹ ತಲು ರಾಜೇಶ್ವರ ಕ
ಹ ಇವತ್ ಏನ ಎಲ್ಲಾರು ಇಲ್ಲಿ ಕಷ್ಟ ಪಟ್ಟಬಿಡ್ತಾರೆನ.
ಹ್ಮ್
ಉತ್ತರ
ಹೇಳು ಏನ್ ತಕೊಳದ ಬೇಡ್ವ
ನೋಡು ಬ್ಯಾಡ ಅಷ್ಟಲ್ಲ ಎಂತ ಹಗ್ಲದಿಲ್ಲ ನೋಡು
ನೋಡ್ತಗೊಂಡಿದನು ಹ್ಮ್ ಎಲ್ಲ ಬ್ಲಾಕ್ ಚೇಕಡೆಯಲ್ಲಿರಾ
ಹ್ಮ್ ಯಾಕು ಕೆಸ ಕೊಡ್ಬೇಕಾ
ಏನ್ ಇಷ್ಟ್ ಆಕಿದ್ರ ರೇಟ್ ಅಂತ ಅಂತ ಚ ಚೌಟ್ರಿ ಚಿ ಸೆನ ಬಿಸಲ್ ಮತದ
ಮತ್ತ ಅಲ್ಲಿಗೆ ಹೋಗು ಅಂತದ್ದು ನಿಮ ಜೀ ಮಾಡ್ಕೋಣ ನಾನು
ಇಲ್ ಎಲ್ಲಿಂದ
ಈಲ್ಲ ಎ ಕಸ ದೂರ ತ್
ಹ್ಮ್ ವಿಶಾಲ್ ಮ ದೂರ ಕೂಡ
ಸರಿ ಬ್ರಾ ಹಾಕೋಣ
ಎಯ್ತನ ಹೇಳು ಆಯ್ತು ಇನ್ನೊಂದ್ಗಳ ಅಲ್ಲ ಊಟ ಮಾಡ್ಕೊಂಡ್ ಬತ್ತವಿ ಚಪ್ಲಿಗ್ ಪೇ ಮಾಡ್ಬಿಡ್ತೀರು ಈಗ ಕಟ್ ಮಾಡ್ ಬಿಡು ಡೈಲಿ ಯೂಜ್ ಚೆನ್ನಾಗವ ಹ್ಮ್ ನಿನಗ್ ತೋರಸಬಹುದಾಗಿತ್ತು. ಹಲೋ ಹಲೋ ಹಲೋ ಹಲೋ ಹ ಹಲೋ ಹ ಹ್ಮ ಕ